ಏನ್ರಿ ಆರಾಮ ಐತ್ರಿ
ಹಾ ಆರಾಮ್ ನೋಡ್ರಿ ನೀವು
ಹಾ ರೀ ನಾವ್ನ ಆರಾಮ ಇದ್ದೀವಿ ನೋಡ್ರಿ.
ಹ್ಮ ಹ್ಮ ಊಟ ಏನಲ್ಲ ನೋಡ್ರಿ ನ ನಮ್ಮಾಗ ನೀರ ಮಾಡಲೆನ ಅ
ಹಾ ಹಾ
ಹ್ಮ್ಇಲ್ಲ ನೋಡ್ರಿ ಈಗ ಮಾಡ್ಬೇಕ ನಿಮ್ದ
ನಮ್ದನ ಮಾಡ್ಬೇಕ್ ನೋಡ್ರಿ ಊಟ ಅಡ್ಗೆ ಆಗ್ಯದ್ರಿ.
ಇಲ್ಲೇನ ಮಾಡಿರಿ ಅಡಿಗಿ
ಅಡಿಗಿ ಹಲಸಂದಿ ಕಾಳ ಪಲ್ಯಾರಿ.
ಹ್ಮ.
ಮತ್ತ ಅನ್ನ ಸಾಂಬಾರ ಅಲ್ಸಂದಿ ಕಾಳ್ದ ಮಾಡನ್ರರಿ ಸಾಂಬಾರ್ ಕಟ್
ಹ್ಮ ನಂಗೇನ ಕಾಳ ಮಾಡ ಬಿಟ್ರ ಎರಡ ಆಗಿ ಬಿಡ್ತಾವರಿ. ಕ ಕಡೆ ಪಲ್ಯಾಣ ಆತ ಆ ಕಡೆ ಸಾಂಬಾರ್ ನಾಗವತ
ಹಾ
ಹ್ಮ ಅದೇ ಅದಂಗ ಏನ ಹಿಂಗ ಒಣದ ಹೆಂಗೆ ಕ ಕರೆ ಕುದಿಸಿ ಮಾಡ್ತರಿ ಒಂದ್ ಸ್ವಲ್ಪ ಉರ್ದು ಎಲ್ಲಾ ನೆನಾಯಕಿರಣ ಮಾಡ್ತೀರಿ.
ಹಾ ರೀ ಫಸ್ಟ್ಗ ಉರ್ಕೊಬೇಕ್ರೀ ಅವು ಕಾಳ ಇರ್ತಾವಲ್ರಿ.
ಹುರ್ಕಳ್ತರಿ.
ಹ ಹಂಚನಾಗ ಹಾಕಿ ಒಂದ ಸ್ವಲ್ಪ ಅಂದ್ರ ಬಾಳ ನೋಡಲ್ರಿ ಲೈಟ್ ಆಗಿ ಉುರ್ಕೋಬೇಕು. ಊರ್ಕಂಡಕ ಕುಕ್ಕರ್ದಾಗ ಕೂಗಿಸಿ ಬಿಡ್ತೇನ್ರೀ
ಹ್ಮ್
ಕುದಿಸಿ ಕೇಸಿಂದ ಆಮೇಲೆ ತೆಗ್ದು ಇವತ್ತು ಇದು ಪಲ್ಯ ಐತ್ರಿ ಮೆಂತ್ಯ ಪಲ್ಯ ಮತ್ತೆ ಒಳಗಡ್ಡಿ ತಪ್ಲ ಇತ್ರಿ
ಹ್ಮ್ ಅದ್ರಾಗ ಆಯ್ಕ್ ಮಾಡ್ರ ಬೇಸವ
ಹಾ ಅದ್ರಾಗ ಹಾಕಿ ಮಾಡಿ ನೋಡ್ರಿ ಹಸಿಮೆಣಸಿನ್ಕಾಯಿ ಹಾಕ ಬಸಿಂದ ಚಲೋ ಆಗ್ತದ್ರೀ ರೊಟ್ಟಿ ಕಡಾಕ್ ರೊಟ್ಟಿಗುನು ಚಲೋ ಆಯ್ತದ ಬಿಸಿ ರೊಟ್ಟೆಗುನುಚಲೋ ಆಗ್ದೆ
ಆದ್ರೆ ನಾವಯಂಗ ಮಾಡ್ತಂದ್ರ ನಾವ್ ಹಲಸಂದೆ ಕಾಳ್ ಸ್ವಲ್ಪ ಕಡಿಮೆನಿ ಹಲಸಂದಿ ಕಾಳ್ ಮಾಡಿದ್ರ ಅಂದ್ರೆ ಸೀದ ಕುಡಿಯಾಕ್ ಇಟ್ ಬಿಡ್ತೇವ್ರಿ ಅಂದ್ರೆ ಹಿಂಗ ಉರಿಯದ್ ಅಂತವ್ ಮಾಡಲ್ಲ ಹ್ಮ್ ನೀವಷ್ಟ್ ಹಿಂಗ ಉರ್ದ್ರೆನ ಕಡಿಮ್ ಜಲ್ದಿ ಕುದೀತದ್ರಿ ಹ ಅದ ಚಲೋಅತಂದ್ರಿ
ಹ ಹಾ ಹಂಗೇಏನ ಇಲ್ರಿ ಅದು ಹಂಗ ಇಟ್ರರುನು ಜಲ್ದಿ ಕುದಿತಾವ್ ಉರ್ದ್ರುನು ಜಲ್ದಿ ಕುದಿತಾವ್ ಯಾವ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತಾವ ಉರಿದ್ರೆ
ಹ್ಮ್ ನಮ್ಮ ಮನ್ಯಾಗ ಹೆಂಗ ಮಾಡ್ತವದ ಅಂದ್ರೆ ಪೂರ್ತಿ ಸ್ವಲ್ಪ ಪೂರ್ತಿ ಅಂದ್ರೆ ಸ್ಮ್ಯಾಶ್ ಆಗತ್ತಾರ ಕುದಿಸಿಬಿಡ್ತ್ತಾವ್ರಿ ಅಂಗಂಗ ಕಾಳ್ ಕಾಳ್ ಪಿಲ್ಲವಲ್ಲ ಪೂರ್ತಿ ಮೇತಗೆ ಹ್ಮ್ ಹಂಗ ಮತ್ತತ್ ಹೆಸರು ಕಾಳು ಇವು ಕಡಲೆ ಕಾಳು ಏನೈತೆ ರಾತ್ರಿ ನೆನೆಹಾಕಿ ಇಡ್ತವಿ ಅವು ಮಾಡ್ಬೇಕ ಅಂಗಂದ್ರೆ
ಹಾ ಮೊದ್ಲೆೇ ನೆನ್ಸಿಟ್ಕೊಂಡ್ರಿ
ಹ್ಮ್ ನೀವ್ ಹೇಳಿದಂಗೆ ಅಂದ್ರ ಹ ಕುಂತಾವ್ರಿ ಜಾಸ್ತಿ ಇದು ಇದ ನಂತರ ರಾತ್ರಿ ಇಟ್ಟಿದ್ವಿ ಅಂದ್ರ ಅಂಗೆ ಸ್ವಲ್ಪ ಇದಂದ್ರೆ ಇದೇ ಚಲೋ ಅಲ್ರಿ ಮೊಳಕೆ ಕಟ್ಟ ಕಾಳ ಅಂತ ಎಲ್ಲಾ ಚಲೋ ಅಲ್ಲ ಆ ಒಂದ್ಸರಿ ಮೆಟ್ಟಿಗೆ ಇದು ಅಂದ್ರೆ ಅವು ಮೊಳಗಿ ಕಟ್ಟಿ ಮಾಡ್ತೀವ್ರಿ ಅಂತವಾದ್ರ
ಹ್ಮ ಹೌದೌದ ಮೊಳಕೆ ಕಾಳನು ಚೆಂದ ಆಗ್ತವ ತೋರಿ
ಹೆಲ್ತ್ ಕೂಡ
ಹಾ ಹೆಲ್ತ್ಗನು ಒಳ್ಳೇದ್ರಿ ಚಲೋ ಆಗ್ತ ಮಕ್ಳಿಗೆಲ್ಲಾ ತಿನ್ಸ್ಬೇಕ್ರೀ ಅದನ್ನಿ
ಹ್ಮ ಅದೇ ರೀ ಮೊಳ್ಕಿ ಕಟ್ಟಿದು ಕಾಳು ಇಂತವು ಹಸಿ ಕಾಳು ತಿನಿಸಿದ್ರೆ ಚಲೋ ನೋಡ್ರಿ
ಹೌದ್ ಹೌದ್ರಿ ನೀವು ಇದು ಕಟಿನ್ ಸಾಂಬಾರ್ ಹೆಂಗ ಮಾಡ್ತರರಿ ಕಟ್ ತೆಗಿ
ಕಟ್ ಹಾ ಕಟನ್ ಸಾಂಬಾರ್ ಅಂದ್ರೆ ಇದು ಇದು ಮಾಡದ ಜಾಸ್ತಿರದ ಏನ್ ಹುಳಿಕಾಳ್ರಿ ಹುಳ್ಳಿ ಕಾಳ ಅಂದ್ರ ಅವ ಸ್ವಲ್ಪ ಉರಿತಿವ್ರಿ ಉರ್ದು
ಉಳ್ಳಿ ಹುರಿತಿರ
ಅವುನ ಕುಸ್ಕಾ ತೆಗದು ಕಾಳಿಗೆ ಬೇಕಾದಷ್ಟು ಅಷ್ಟ ಇಷ್ಟು ಸ್ವಲ್ಪ ಏನೋಂತರಲ್ಲ ಉಳ್ಳಾಗಡ್ಡಿ ಒಂದು ಟೊಮೊಟೊ ಹಣ್ಣು ಸ್ವಲ್ಪ ಉಪ್ಪು ಖಾ
ಹ್ಮ್ ಹ್ಮ
ಆಯ್ಕಿ ಸೊಪ್ಪೆ ಆದ ಮಸಾಲ ಹಾಕ್ರಿ ಮಿಕ್ಕಿದು ಹುಳ್ಳಿಕಾಳ ಹಾಕ್ಬಿಡದ್ರಿ ಅದ್ರಾಗ ಹಾ ಇವು ಸ್ವಲ್ಪ ಅಂದ್ರೆ ಹುಳ್ಳಿಕಾಳ್ ಅಂದ್ರೆ ಪೂರ್ತಿ ಸ್ಮ್ಯಾಶ್ ಮಾಡಾಕ್ ಬರಲ್ಲ ಅಲ್ರಿ ಅ ಕಾ ಕಾ ಇರ್ತವಲ್ಲ ಅದನೇ ಮಾಡ್ತಿವಿ ಸ್ವಲ್ಪ ಮಿಕ್ಸಿಂಗೆ ಹಾಕೊಂತೀವಿರಿ ಸ್ವಲ್ಪ ಉುಟ್ಟ ಇ ಬುಟ್ಟದ್ ಕಾಳ್
ಹ್ಮ
ಅವನ ಮಿಕ್ಸಿಗೆ ಹಾಕೊಂಡು ಹಾ ಸ್ವಲ್ಪ ಅದೇ ಒಂದ್ ಉಳ್ಳಾಗಡ್ಡಿ ಒಂದ್ ಟಮೋಟೆ ಹಣ್ಣ ಹಾಕಿ ಒಂದ್ ಸಾಂಬಾರ್ ಮಸಾಲ ಸ್ವಲ್ಪ ಇದ್ರಿ ಹುಂನ್ಸೆನ್ ಹುಳ್ಳಿ ರ ರಸಂ ಪೌಡ್ರು ಇದೆಲ್ಲ ಆಯಕು ಚಲೋ ಒಗ್ಗರಣಿ ಕೊಟ್ಟು ಅಕಟ್ಟ ಮತ್ತೆ ಸ್ವಲ್ಪ ಮಿಕ್ಸಿ ಹಾಕಿರ್ತೀವಲ್ರಿ ಕಾಳ ಸ್ವಲ್ಪ ಅಂದ್ರೆ ಗಟ್ ಬರ ಕಟ್ ಹಾಕಿದ್ರೆ ನೀರ್ ಆತದ ಸ್ವಲ್ ಮಿಂದ ಸ್ಲ್ಪ ಹ ದಿನ ಒಂದ್ನ ಎರಡ್ ದಿನ ಇಟ್ಟು ದಿನಕ್ಕೂ ಬರ್ತದ್ರೀ ಚಲೋ ಹಂಗಗೆ ಅದು ನಾ ಮಾಡದ್ದ ಮಾಡ್ತದೆ ಸ್ವಲ್ಪ ಕಟ್ಟರ ಬದ್ಲು ಹ್ಮ್
ಮಸಾಲೆ ಬಾಳ್ ಯೂಸ್ ಮಾಡ್ತರಿನ್ರರಿ ಅಂದ
ಮಸಾಲ ಅಂದ್ರ ಸ್ವಲ್ಪ ರುಚಿ ಬರ್ಬೇಕಲ್ರರಿ ಸಾಂಬಾರ್ ಮಸಾಲ ಇಂತ ಏನ ಹಾಕಿರ್ತಿವಿ ರೆಡಿಮಿಡಿ ಬರ್ತಾವಲ್ರಿ ಈಗ
ಹಾ ಈ ನಮ್ಮ್ ಮನ್ಯಾಗ ಮಸಾಲೆ ಹಾಕ ತಿನ್ನಲ್ರಿ ಮ
ಹ್ಮ್ ನೇ ಸಾಂಬಾರ ಮಸಾಲ ಎಲ್ಲಾ ರಸ ನಾವು ಮತ್ತೆ ಈಗ ದಿನ ಮಾಡ ಬೇಳೆ ಸಾಂಬಾರ್ಗುನು ಹಾಕ್ತವ್ರಿ ಸ್ವಲ್ಪ ಮಸಾಲೆ ಇದು ಏನಂತಾರ ಸಾಂಬಾರ್ ಮಸಾಲಾ ಇಲ್ಲಾಂದ್ರೆ ಗರಂ ಗರಂಮಸಾಲಾಕಲ್ರಿ ಈಗೇನ ರಸ ಹೌಡ್ರ ಸ್ವಲ್ಪ ಆಯ್ಕೆಮಾಡ್ತಿರಿ ಸಾರ್
ಹ್ಮ್ ಹ್ಮ್ ಹ್ಮ್ ನಮ್ಮ ಮನ್ಯಾಗ ಒಟ್ಟ ಮಸಾಲೆ ಹಾಕಿದ್ರರು ಉಣಂಗಲ್ ಸ್ಮಲ್ ಬಂತಂದ್ರೆ ಮಸಾಲ ಹಾಕ್ ಬಣಂದ್ ಬೈತ ರಿ ಅದಕ್ಕ ಮಸಾಲಿನೇ ಹಾಕಲ್ಲ ನಾವವು ಹಂಗೆ ಮಾಡ್ತವಿ
ಇದಕ್ಕೇನ್ ಅಷ್ಟ್ ಎಫೆಕ್ಟ್ ಅಂದ್ರೆ ಏನಂತಾರೀ ಸ್ವಲ್ಪ ಹಾಕಷ್ಟಕ್ ಓಕ ಸ್ವಲ್ಪ ರುಚಿ ಬರ್ತಾವ ಅಷ್ಟೇ ಮತ್ತೆ ಏನ್ ಇಲ್ಲ ಈ ಬರೀ ಏನಂತಾರಲ್ಲ ಆ ಖಾರ ಅರ್ಶಿನ ಉಪ್ಪುಂತಾರೆ ಹಾಕ ಹಾಕ್ತಿವಿ ಅದ ಜತಿ ಸ್ವಲ್ಪ ಹಾಕಿದ ಸ್ವಲ್ಪ ರುಚಿ ಬರ್ತ ಒ ಲೆಕ್ಕ ಕಷ್ಟ ಇರಿ ಈಗ ಮತ್ತ ಅಂದ್ರೆ ನಿಮ್ಮ ಮನೆಗ್ ಅಷ್ಟೇ ಮಾಡ್ತರಿ ಅಏನ್ ಬಾಳಿ ಅಂದ್ರೆ ಬ್ಯಾಳಿ ಮಾಡಿದ್ರಿ ಇಂತ ಏನ ಕಟ್ಟಿದ್ ಸರ್ಮನ್ ಹಿಂಗೇನ್ ಮಸಾಲೆ ಗೀಸಲ್ ಹಾಕಲ್ ಆ್ತ
ಹಾ ಹಾ ಎಕ್ಸ್ಟ್ರಾ ಮಸಾಲೆ ಏನ ಆಡ್ ಮಾಡಲ್ರಿ ನಾವವು ಏನು ಈ ನಾವು ಕಠಿನ್ ಸಾರ್ ಹೆಂಗ್ ಮಾಡ್ತೀವ ಅಂದೀ ಆ ಇದು ನೀವು ಅಲಸಂದಿ ಕಟ್ಟೆಯಿಂದ ಮಾಡಲ್ಲೇನ್ರರಿ ಸಾರ್
ಅಲ್ಸಂದಿ ಕಟ್ಟಿಂದನನು ಮಾಡ್ತೇವ್ರರಿ ಹ ಅದು ಸ್ವಲ್ಪ ಗಟ್ಟಿ ಇರ್ತದಲ್ಲ ಅದ ಕಟ್ಟಿ ಹಾಕಿ ಮಾಡ್ತೇವ್ರಿ ಅದನ್ನ ಸೇಮ್ ಹಿಂಗಗೆ ರೀ ಪ್ರೊಸೆಸ್ ಅದನ್ನ ಅಂದ್ರೆ ಅದೇ ಸ್ವಲ್ಪ ಉಳ್ಳಾಗಡ್ಡಿ ಟಮಾಟೆ ಹಣ್ಣ
ಹ್ಮ
ಹ ಉಳ್ಳಾಗಡ್ಡಿ ಟೊಮೆಟ ಅದ್ ಸ್ವಲ್ಪ ಹುಣಚೆನ್ ರಸ ಅದ್ ಎಂಡಿ ಸಪ್ಪಕಾರಿ ಹೂವು ಕೊತ್ತಂಬರಿ ಚಲೋ ಜಾಸ್ತಿ ಆಯಕಿ ಅದೇ ಬರ ಬರ್ತಿರ್ತೇವಂದ್ರೆ ಅದೇ ಕ ಹಾಕಿ ಸಾರು ಮಾಡ್ಬಿಡ್ತಿವಿ ಅಂದ್ರೆ ಸ್ವಲ್ಪ ಹಲ್ಸಂದಿನ ಹಾಕಿರ್ತೀವ್ರೀ ಅದ್ರ ಉಳಸಿರ್ತೀವಿ ಸ್ವಲ್ಪ ಸ್ವಲ್ಪ ಇದ್ ಮಾಡಿ ಏನಂತಾರಲ್ಲ ಬ್ಯಾಳೆ ಗುಂಡಲ್ಲಿ ಮಸ್
ಹ್ಮ್ ಹ್ಮ್ ಹ್ಮ್
ಹಾತ ಇರಿ ಚಲ ತ ಅದಡಿ ಗಾಟ್ಟಿ ಕತ ಹೊ
ಸಂದಿ ಬಾಳ ಮೆತ್ತ ಕುದಸಿದ್ರ ಬೈತಾರೀ ನಮ್ಮ ಮನಯಾಗ ಅಷ್ಟೇ ಹಿಂಗ ಸ್ವಲ್ಪ ಲೈಟ್ ಆಗಿ ಇರ್ಬೇಕ ಹಾ ಸ್ವಲ್ಪ ಕಾಳ್ ಕಾಳ ಇರುತ್ತೆ ತರ ಕುದ್ಕ ಅಂತೀವರಿ ಪೂರ ಮೆತ್ಗಾದ್ರ ಖುಷಿ ಆಗಲ್ಲಲ್ರಿ ಹಂಗಾಗಿ ಹಾ ಆಯ ತಿರುವರುವಟಿಗೆ ಮತ್ತ ಬ್ಯಾಳೆದಂಗ ಆಗಬಿಡ್ತದ ಗಟ್ಟಿ ಬ್ಯಾಳೆದಂಗ
ಹಂಗೆ ರೂಢಿ ಮಕಂದ್ ಬಿಟ್ಟವಲ್ರರಿ ನಮ್ ಅದೇ ನೀ ಹಂಗ ರೂಢಿ ಮಾಡಕೊಂಡ್ರ ನಾವು ಹಂಗ ರೂಢಿ ಮಾಡಕೊಂಡಿವವಲ್ಲ
ಹ್ಮ್ ಹೌದೌದ್ರಿ ಅಂದ್ರೆ ನಾವು ಹುಳ್ಳಿಯನ ಉರಂಗಿಲ್ರಿ
ಹ್ಮ್
ಹ ಹಲ್ಸಂದೆ ಅಷ್ಟೇ ಉರಿತಿವಿ ಹುಳ್ಳಿ ಉರ್ಯಂಗಿಲ್ಲ ಹುಳ್ಳಿ ಸಾಂಬಾರ್ ಅಂದ್ರೆ ಹಸಿ ಉಳ್ಳಾಗಡ್ಡಿ ಸಾಂಬಾರು ಈವ ಇದು ತೆಕ್ಕೋತವಲ್ರರಿ ಕಟ್ ಟ್ಟು ತೆಕ್ಕೊಂಡಾ ಆದ್ಮೇಕ. ಯಾ ಅದ್ರಾಗ ಕುದಿಯ ಕ ಇಡಿತೀವಲ್ಲ ಉಪ್ಪು ಖಾರ ಅದಕ್ ಅದೇ ಕಟ್ಟನ್ಗೆ ಅಂದ್ರೆ ನಾವು ಫಸ್ಟ್ಗ ಪಾಣೆ ಹೊಡೆಲ್ಲ ಅದೇ ಡೈರೆಕ್ಟ್ ಕಟ್ಟಿನೊಳಗೆ ಒಂದ ಸ್ವಲ್ಪ ಪು ಹಸಿ ಎಣ್ಣಿನ ಹಾಕ್ತವಿ ಹಾಕಿ ಹು ಹಸ್ ಹ . ಎಣ್ಣನೆ ಒಂದ ಎರಡು ಸ್ಪೂನ್ ಹಾಕಿ ಒಂದ ಒಂದ ಉಳ್ಳಾಗಡ್ಡಿ ರಿ ಸಣ್ಣಾಗಿ ಕೊಯ್ದು ಹಂಗೆ ಡೈರೆಕ್ಟ್ ಅದೇ ಸಾವ ಇದು. ಕಟ್ಟನ್ಯಾಗೆ ಹಾಕ್ಬಿಡ್ತೇವೆ ಹಸಿದೆ. ಇಲ್ಲ ಇಲ್ಲ ಡೈರೆಕ್ಟ್ ಅದಕ್ಕೆ ಹಾಕ್ತಿವಿ. ಟಮಟ ಏನ ಹಾಕಂಗಿಲ್ಲ ಅ ಉಳ್ಳಾಗ ಡ್ಡಿ ಹಸಿವೆ ಹಂಗೆ ಅದರೊಳಗೆ ಹಾಕಿಬಿಡ್ತೀವಿ ಮತ್ತೆ ಒಂದು ಸ್ವಲ್ಪ ಹುರಳಿ ತೆಕ್ಕೊಂಡು ಅದನ್ನ. ಅ ಮಿಕ್ಸರ್ ಕ ಹಾಕೊಂಡು ಅದನ್ನು ಹಾಕಂತೀವಿ. ಮತ್ತ ಬೆಳ್ಳುಳ್ಳಿ ಏನ್ ಹಾಕಲ್ಲ ನಾವ ಹುರಳಿ ಸಾಂಬರ್ ಗೆ.
ಅಂದ್ರ ಸ್ವಲ್ಪ ಹಿಂಗ ಕಟ್ಟಗ್ ಹಾಕಿದ್ರ ಅವು ಹಸಿ ಹಸಿ ಅನ್ಸಲ್ರಿ ಉಳಗಡ್ಡಿ. ಕಚ್ ಕಚ್ ಅನಿಸ್ತಾವ ಅಲ್ಲ ಅದೇ ಕುದಿಸಿದ್ರೂನು ಸ್ವಲ್ಪ ಅದೇ. ಈಗ ಎಣ್ಣೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ನೀರಾಗ ಕುದಸೋದಕ್ ಬುಡಸ್ತತ್ರಿ. ಅದ ಕೇೇಳತನ್ನ ರುಚಿ ಹೆಂಗಿರ್ತದ ಏನೋ ಅಂತ.
ಅದೇನಂದ್ರೆ ಪಾಣಿ ಹೊಡೆ ಹೊತ್ತಿಗೆ ಮತ್ತೆ ಇನ್ನೊಂದು ಉಳ್ಳಾಗಡ್ಡೆ ಕೊಯ್ದು ಪಾಣೆ ಹೊಡೆದು ಲಾಸ್ಟಿಗ. ಬ್ಯಾಳಿಗ್ ಹೆಂಗೆ ಪಾಣಿ ಹೊಡಿತೀವಲ್ಲ ಆ ಥರ ಹೊಡಿತೀವಿ.
ಅಂದ್ರ ಮತ್ತ ಈಗ ಕುದಿಸಿದ್ದ ಕುಸಿದ್ರಾಗನು ಒಳಗಡೆ ಆಗ್ತರಿ ಇಲ್ಲಿಗ ಹಿಂಗ ಒಗ್ಗರಣಿ ಮಾಡ್ಬೇಕ ಅರ್ನು ಇದ ಉಳ್ಳಾಗಡ್ಡಿ ಹಾಕ್ತೀರಿ.
ಹಾ ಹಾ ಅಂದ್ರೆ ಹಸಿ ಉಳ್ಳಾಗಡ್ಡಿ ಹಾಕೊಂಡು ಅದಕ್. ಹಸಿ ಕೊತ್ತಂಬ್ರಿ ಹಸಿದ ಕರಿಬೇವು ಎಲ್ಲ ಹಾಕಿ ಕುಸಕ್ ಇಟ್ಟಟ್ಬಿಡ್ತೇವ ಹುಣಚೆ ಹಣ್ಣ ರಸ.
ಹ್ಮ್.
ಹ ಇಷ್ಟ ಹಾಕಿ ಕುದಸಾಕ್ ಇಡ್ತೀವಿ ಅದು ಚಿ ಚೆನ್ನಾಗಿ ಒಂದ್ ಅರ್ಧ ಗಂಟೆ ಕುದಿಬೇಕ. ರಿ ಚಂದ ಕುದ್ದುದಾದ್ಮೇಲೆ ಮತ್ತ ಮತ್ತ ಪಾಣೆ ಒಡೆ ಹೊತ್ತಿಗೆ ಏನದ ಸ್ವಲ್ಪ ಎಣ್ಣಿ ಜೀರಿಗೆ ಸಾಸ್ವಿ ಮತ್ತ ಹಸಿ ಕರಿಬೇವೂ ಕೋತಂ ಬರಿ ಮತ್ತ ಒಣ ಮೆಣಸನ್ಕಾಯಿ ಇದ್ರ ಮೂರ್ದ ಹಾಕ್ತಿವ್ರಿ ಆ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಹಾಕಿ ಉಳ್ಳಗಡ್ಡೆ ಎಲ್ಲಾ ಫುಲ್ಲು ಫ್ರೈ ಆಗಿ ಕೆಂಪಗ ಆಗ್ಬೇಕ್ರಿ ಅವ. ಕರಿ ನಮನಿ ಆಗೋ ಟ್ಟೈ ತನ ಹಂಗೆ ಆ ಫ್ರೈ ಮಾಡಿಕಸಿಂದ ಅದ ಎಣ್ಣೆ ಅದ್ರೊಳಗೆ ಹಾಕಿಬಿಡ್ತೇನ್ರಿ.
ಹ್ಮ್ ಅದ.
ಹ ಸಾಂಬಾರ ಕುದ್ದಿರ್ತೈತೆಲ್ಲಾ.
ತಪ್ಪ ನಾ. ನೀವ್ ಮಾಡದು ಬಿರುಸ ಬಾಳ್. ಐಟಮ್ ಒಂದೇ ಇರ್ತಾವ. ಆದ್ರದ ಮಾಡ ವಿಧ ಬೇರೆ ಬೇರೆ ನೋಡ್ರಿ ಹ್ಮ್. ಆದ್ರರು ಆದ್ರೂ ಒಂದೇ ಸಲ ಒಂದೇ ಟೈಪ್ ಮಾಡೋದಕಿಂತ ಒಂದ ಈಗ. ನೀವ್ ಹೇಳಿದ್ ಪ್ರಕಾರ ಇನ್ನೊಂದ್ ಹೇಳಿದ್ ಪ್ರಕಾರ ಮಾಡಿಕೆಂತ ಹೋದ್ರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನ್ಸ್ತದ.
ಹ ಹಾ ಕೆಲವೊಬ್ಬರ ಏನದ್ರೀ ಮಸಾಲೆನ್ನುರುಬ್ ಬ್ಬಿ ಹಾಕ್ತಾರ ಚೊಲೋ ಹತ್ತದ ಅದನ್ನು.
ಹ್ಮ್ ಮಸಾಲ ನಕ್ಕೇರಿ ಆಸಿಕೋಪನ ಹತ್ರ. ತ್ತಿರ.
ಹಾ ಹಸಿ ಕೊಬ್ಬರಿ ಉಳ್ಳಾಗಡ್ಡಿ ಹುರ್ಕೊಂಡು. ಹಾ ಹಸಿ ಕೊಬ್ರಿ ಇದರು ಚೆನ್ನಾಗತ್ತ. ಹಾಸಿ ಕೊಬ್ರರಿ ಉಳ್ಳಾಗಡ್ಡಿ ಮತ್ತೆ ಟಮೊಟ ಉರ್ಕೊಂಡ್ಗೆಸಿಂದ ಆ ಮಿಕ್ಸರ್ ಹಾಕಿ. ನು ಹಾಕ್ಬೋದ್ರಿ ಚೊಲೋ ಆಗ್ತ ರುಚಿ ಆಗ್ತ ಅ್ರ ಅದ್ ಅ್ ನಮ್ಮ ಮನಯಗ್ ತಿನ್ನಲ್ರರಿ. ಹ ಹಂಗೆ ಹಿಂಗೆ ಮಾಡ್ತಿವ್ ನಾವ್ - ಮಸಾಲ್ ಏನ್ ಹಾಕಲ್ಲ.
ಅದ್ರ ಸ್ವಲ್ಪ ಕೊಬ್ಬರಿ ಗಿಬ್ರ ಹಾಕಿದ್ರ ಏನ
ಹಾ ರಿ
ಕೊಬ್ಬ್ರಿಗೆ ಎತ್ಕನ್ ಹಾಕ್ಲಿ ರುಚಿನೇ ಬರ್ತದ್ರೀ ಅದೊಂಥರ ಟೇಸ್ಟ್ ಬೇರೆ ಅನಿಸ್ತದೆ.
ಹಾ ಹಾ ಅದೂ ಟೇಸ್ಟ್ ಬೇರಾನೇ ಆಗ್ಬಿಡ್ತದ ರೀ ಕೊಬ್ಬರಿ ಹಾಕಿದ್ರ ಚಲೋ ಆಗ್ತದ.
ಹ್ಮ ಸರಿ ತಗೊರಿ. ಹ್ಮ ಅದೇ ಮೂರ್ ಗಂಟೆ ಆಯ್ತು ಊಟನೆ ಮಾಡನ್ ನ್ರಿ. ನೀವು ಮಾಡ್ರಿ ಮಾಡ್ ಹ ಹಾ ಹ್ಮ್ ಹ್ಮ್ ಹ್ಮ್ ಹಾ
ಹಾ